ಅಕ್ಲಾಕ್ ಲನ ಎನ್ನ ಏನ ನೆಟ್ವರ್ಕ್ ಇಲ್ಲಾ ನನಗ ಅದ ಹ ಹೊಸಿ ಕಾಲುವೆ ಸಮೇತ ಒಂದ್ ಹದಿನೈದ ಇಪ್ಪತ್ತು ಎಲ್ಲಾ ಗುರಗ್ ಮಾಡ್ದಿ ಗುರಂದು ಆರ್ ಕಾಲು ವೇಸ್ಟ್ ಆಗೋಯ್ತು ನೇತ್ರ ಮಾಡ್ದಿ ಆಕಾನ ಮಾಡ್ದಿ ನೀನು ಇನ್ನೊಂದು ನಂಬರ್ ಅ ಮಾಡಿಲ್ಲ
ಹಾಗಾರ ಬೇರೆಯವ್ರ ಎ ನಿನ್ನ ಫೋನ್ ಲ್ಲೇ ಇದಿರೋದು.
ಹಾ
ನಿನ್ ಫೋನೇ ಕೆಟೋಗಿರೋದು ನೇಟ್ ಗಿಲಾಗರ್ ಎಲ್ಲಾರ್ಗೂ ಮಾಡದು ಹೋಗ್ನಿಲ್ಲ ಲಿಕ್ ಮತ ಅದ
ಅವರು ಆತ್ತಿಂದನ್ ಮಾಡಿದ್ರು ನಂಗೆ ಕೇಳಸ್ತೇ ಇಲ್ಲಾ ನಿಕಿತಾ. ನೆಟ್ವರ್ಕ್ ಸಿಕ್ಕಿರ್ನಿಲ್ಲ ಅನ್ಗದು ಎಲ್ಲೋ ಯಾರಿಗೋ ಏನು ಇದು ಪ್ರಾಬ್ಲಮ್ ಆಗಿದೆಯೇ ನ್
ಪ್ರಾಬ್ಲಮ್ ಆಗೈತೆ ನು
ಹುಂ ಏನ್ ಸಮಾಚಾರಾ
ಹ ಹೇಳ್ಬೇಕು
ಹ್ ಹೇಳಿ
ಹುಂ ಎನ್ ಹೇಳ ಅಯ್ಯಪ್ಪಾ ದೊಡ್ಡ ಸಿಟಿಲಿ ಇದ್ದೋರು.
ಹಾ
ಲಿರೋ ಏ ಹೇಳು ಮನೆ ಒಳಗ ಕೂತಿರೋ ನಾನೇನ್ ಹೇಳಿ
ಹುಂ ಊರ್ ಬಿಟ್ಟು ಊರಿಗೆ ಬಂದಿರಾರ. ಊರ್ಗ ಹೋದ್ರ ಊರಿಂದ ಇತ್ತ ಬರಕ್ ಮನಸ್ಸಾಗಲಾ ಇಲ್ಲಿ ಇದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಕ ಮನಸ್ಸಾಗಲ್ಲ
ಹ್ಮ ಬರಕ್ ಬೇಜಾರಾಗೋಯ್ತಾ ಅಯ್ಯೋ ನಮ್ ಮನ ಬಿಟ್ಟ ಹೋಗ ಹೋಗಬೇಕಲ್ಲ ಅಂತಾ ಹುಂ ಕುಕ್ಕವಾಡರ್ಲಿದ್ರರು ಅವತ್ತು ಎಲ್ಲಾ ಗಿಜಿಗಿಜೆ ಜನ ಜಾಸ್ತಿ ಇದ್ರು ಹುಂ ಆವತ್ತ ಬೆಳಗಬೆಳಗ್ಗೆ ಎಲ್ಲಾ ಟ್ಯಾರಸ್ ಮೇಲೆ ಮಲಗಿದ್ವು ನಾವು ಅಲ್ಲಿಗೆ ಹ ಹೋಗ ಎಲ್ಲಾ ಹುಂ
ಹುಂ ಈ
ಆದ್ರೂ ಅಲ್ಲಿಗೋದಾಗ ಎತ್ ಎಲ್ಲಾ ಬೇಜಾರಾಗೋಯ್ತಾವ ಒಂತಾರ ನಮ್ಮ್ ಮನೇಲ್ ನಾ ಮಾಡ್ಬೇ ಮಲ್ಕತ್ತಿದ ನಮ್ಮ್ ಮನೆ ಕೆಲ್ಸಾ ಮಾಡ್ಕೊಂಡು
ಇಲೇ ಇಲ್ಲ ನಮ್ಮಲ್ಲಿ ಹೊಸ್ಪೋಟಲ್ಲಿ
ಹ ಹುಂ
ಹ್ಮ್ ಹೌದೇನು ಗೌರಿ ಹಬ್ಬಿ ಎರಡ್ ತಿಂಗಳ
ಈಗ ಯಾರು ಮಲ್ಕೊಂಡರ ಅಲ್ಲಿ
ಎಲ್ಲಿ
ಅಲಿ ಮನೇಲಿ ಯಾರು ಇಲ್ಲಾ ಬೀಗ ಹಾಕಿದ ಮತ ಅಲ್ಲಾರ ಮಲಕೋಂಡಾರು ಲೈಟ್ ಇನೂರ ಸಲ್ವಾ
ಹೇ
ಲೈಟು ಊರಿ ಅಲ್ವಾ ಲೈಟ್ ಆಕ್ ಬೀಟು ಹೋಡ ಹುಂ
ಹಾ
ಆತರ ಬರ್ತಾರ ಹ್ಮ್.
ಹ್ಮ್.
ಇನ್ ಯಾರ್ ಇದಾರೆ ಇನ್ ಯಾರ್ಮನ್. ಕದುರಲ್ ಯಾರು ಇಲ್ಲ ಅವ್ರವ್ರ್ ಮನ್ಲ್ ಅವ್ರು ಹಾ ಮುದ್ ಹ್ಮ್ಮ್ ನಾ ನಮ್ ಮನೆ ಬೇಡ್ವನಂಗ್ ಅನಿಸ್ತಿದೇ ಹ್ಮ್ ಅಕ್ಕ ಏನಾಗಿದತ ಚೆನ್ನಾಗದಳೆ ಅದ್ನೇ ಚಲ ಮಾಡ್ಸಬುಟು ಟೈಲ್ಸ್ ಹಾಕ್ಸ್ಬುಟು ಅದೇ ಅಂತನೆ ಇವಾಗೆಲ್ಲ ಅದೇ ಕಕ್ಕ. ಅದೇ ಟ್ರೆಂಡ್ ಈವಾಗ ಅದ್ನೇ ಮಾಡುಸ್ತೀನ್ . ಸೀಟ್ ಹಾಕ್ಸಿರ್ ಹ್ಮ್ ಅಂಟ್ಕೆಂದವ ಅಂಗೆ ಸೀಟ್ ಅಕ್ತರ. .
ಹಾ ಮಾಮೂಲಿ ಹಲ್ಗ ಸರ್ವೆ ಮಾಡ್ಸ್ಬಿಟ್ಟು ಗ್ವಡೆ ವರಿಸ್ಬೂಟು.
ಆದ್ರ ಮೇಲ್ ಸೀಟ್ ಹಾಕ್ಸದಂತನ.
ಹಂಚು ಈಗ ಹೆಂಗ್ ಹಾಕಿನಿ ಹಂಗೆ ಸೀಟು ಆತರ ಹಾಕ್ತಾರ ಹಂಚ್ ಅದಾಕ್ಬುಡ್ತಾರಾ.
ಹ್ಮ.
ಹ್ಮ್ ಹುನಪ್ ನೋಡಂನ್ ಗೋಡೆ ವರಿಸ್ಬುಟ್ಟು ಗಿಲಾವ್ ಮಾಡ್ಸ್ಬಿಟ್ಟು ಒಂದ್ ರೂಮಿನ್ ಚಿಚನಂಗ್ . ಏನ ಮಾಡಮ ದುಡ್ ಬೇಕಲ್ಲ ಈಗ ಸದ್ಯಕ್ಕ.
ಹ್ಮ್.
ಮನ ಮಾಡಕೊದೆಯಾ ಮದ್ವಗಲ್ಲ ಮದ್ವೆ ಮಾಡಕ್ ಹೋದೆಯ ಮನಗಲ್ಲ ಹಂಗ.
ಫಸ್ಟ್ . ತಿಳಿಸಬಿಟ್ರೇ ಅದೇನು ಇದಾಗಲ್ಲ ಬಿಡು ನಮ್ ನಮ್ಮಲ್ಲಿ ತಾನೆ. ಅಜಿ.
ನಮ್ ಮನೇಲಾದ್ರು ಬ್ಯಾಡವಾ ಬೇಡಪ ಮನೇಲಿ. ನಾವು ಚೌಟ್ರಿಲಿ ಅಂತ.
ಹ್ಮ್ ಆಗ ನಾನು ಚೌಟ. ಇಲ್ಲಿ ಚೌಟ್ರಿಲ್ ಆಗ್ಬೇಕು ಆಗ್ಬೇಕು ಅಂತ ಸುಮ್ನೀರು ಮನೇಲ್ಲೇ ಎಷ್ಟು ಬೆಟರು ಚೌಟ್ರಿಗಿಂತ.
ಹ್ಮ ಮನೇಲಿ ಏನ್ ಬೇಟ್ರ ಮನೆಗಳಲ್ಲಿ ಬೇಡ ಅಂತಾರವ್ರು. ಅದು ಇದು ಹಿಂಸಪಚಿತಿ ಸುಮ್ ತಗ ಕುಂತ್ಕಳಕ್ ನಿಂತ್ಕಳಕ್ ಚೇವಟ್ರ ಇಲ್ಲಾರ ಎಲ್ಲಾರು ನಿಂತ ಕೂತಿರ್ತಾರೇ.
ಜಾಗ ಇಲ್ಲ ಅನ್ನೋದೊಂದ ಅಸ್ಟ್ಬಿಟ್ರೆ ಇನ್ನ ಎಲ್ಲಾ ಚೌಟ್ರಿಗಿಂತ್. ಗಿಂತ ಮನೇಲೆ ಬೆಟರು ಜಾಗ ಒಂದಿರ್ಬೇಕು ಅಷ್ಟೇ ಹ್ಮ್.
ಕಟ್ಟ ದುಡ್ಡು ಇಲ್ ಅಡ್ಗನೆ ಆಗಲ್ವಾ ಅಂತ ಇವರು ಅಂತಾರ. ಅವ್ರುನ್ ಚೌಟ್ರಿನ್ ಮಾಡುವ ಮನೆ ಬೇಡಕಣ ಅಂತ ಅವ್ರಂತರೆ.
ಹ್ಮ್. ನೋಡದ ಅದ್ ಹೆಂಗಯ್ತ ಹಂಗೆ ಒಟ್ನಲ್ಲ ಜಾಗ ಬೇಕುಲ್ ತಾ ಬರೋ್ರ
ಜಾಗ ಅಂದ್ರ ಈಗ ಲೇಟ್ ಆಯ್ತದ ಅವ್ರ್ ಊಟ ಮಾ. ಡ ಗಟ ಅವರು ನಿತ್ಕೋಬೇಕು
ಹ ಹಂಗೆ ಚೌಟ್ರಿಲ್ಲಾದ್ರೆ ದೊಡ್ದ ಒನ್ಸ್. ಒಂದ್ಸಲ ಎಂ ಕೂತ್ಕೊಂಡ್ ಎದ್ದಳ್ಬೋದು.
ಕೂತ್ಕೋತರ ಇಲ್ಲರ್ ಈಚ್ಗ್.
ಹ್ಮ್ ಇಲ್ಲಾ ರಿಸೆಪ್ಷನರು ನೋಡ್ತಾ ಕುತ್ಕೋತಾರ. ಅಲಂಗಿದಾನು.
ಹೇ ಮನೆಗಳಲ್ ಏನ್ ಮಾಡಕದ್ದು.
ಹ್ಮ್.
ಹ್ಮ್ ಅದೆ ಒಂತರ.
ಹ್ಮ್ ಅಯ್ಯಪ್ಪ. ಅದು ಏನ ಇದುವರಿಗೂ ಗೇಟ್ ತೆಗ್ದಿದ್ನೆ ನೋಡ್ಲಿಲ್ಲ.
ಹ್ಮ . ಕಾಣಿಕವ ಅಷ್ಟ ಅಗಲಾ ಜಾಗ ಎನ ಇದ್ರ ಅಲ್ಲಂಗ ಪೆಂಡಲ ಹಾಕ್ಬಿಟ್ಟು.
ಹು
ಅದೊಂತರ ನಡೀತ ಯಾನ್ ಮಾಡದು.
ಏನೋ ಆಯ್ತು ತಗೋದು ಕೈ ಹಾಕದ್ಮೇಲೆ ಹೆಂಗಾದ್ರು ಆಗೋಯ್ತ.
ಅಷ್ಟೇ ಅದಕ್ಕೆ ನಾ ಚೌಟ್ರಿ ಕಕ್ಟೊತೀನಿ ನಿವ ವಡದ ಕಟ್ಟಮಾಡತಾಳರಿ ಅಂದಿ.
ಅಡುಗೆ ಖರ್ಚು ಅಂದರೂ ಇನ ಬಾಕಿ ಖರ್ಚಗೂ ಹಸಿ ಹೊಂದಿದ್ದ. ಹು ಅದು ಪೂರ್ತಿಗ ಎಲ್ಲಾ ಸೇರ್ಸಿ ಹೇಳದವರು.
ಹೆ
ಅ ಪೂರ್ತಿ ಎಲ್ಲಾ ಸೇರ್ಸಿ ಹೇಳಿದ್ರು ಸರಿ ಇಲ್ಲಾ ನಾವೇ ತಂದುಕೊಟ್ಟು ಮಾಡಿಸ್ತೀವಿ ಬರೀ ಚೌಟ್ರಿಗೆ ಅಂದರೂ ಸರಿ. ಆ ತರಾ ಎರಡು ತರಾ ಇದ್ದಾವಂತೆ.
ಹು ಎಲ್ಲ ಸೇರ್ಸಿತಾನೆ ಎಪ್ಪತ್ತು ಎಪ್ಪತೈದು. ಇಪ್ಪತ್ತೈದು ಎಂಬತ್ತು.
ಯಾರು ಮಹೇಶ್ ಅನ್ನೋರು ಕಟ್ಟಿದ್ದ.
ಹೈ ಅದ ಕಮ್ಮಿ ಅದು ಅರವತ್ತೈದು ಅರವತ್ತ ಅಂತ. ಅವರ ಅತ್ತ ಇದ್ನೇ ನೋಡ್ದ ಚೌಟ್ರಿನ ಇದು ಆಲಮರದ ನೋಡತಿ ಬಸ್.
ಹು ನಾನು ಅಲ್ಲೇ ಅಂದಕಡಿದ್ದು ಅಲ್ಲೇ ಅಂತಾನೇ ಹೇಳ್ತಿದರು. ಹಂ ಹು ಹು ತಂದಗೊತ್ಲೆ ಯಾವ ಚೌಟ್ರಿ ಇಲ್ಲಾ ಇಲ್ಲೆ ಇಟ್ಕೋ ಹಾ ಅಕ್ಕಾ ಆಸ್ತಿ ಹೋಯ್ತ್ದೆ ಅಂತಾನೂ ಮಾಡದವರು ಮತ್ತ ಹು. ಅಂದ್ರೆ ಇನ್ ಕಡಿಮೆದ ಯಾವುದೂ ಇಲ್ಲಾ ಜಾಸ್ತಿವೆನು ಎಲ್ಲಾ. ಅಲ್ವಾ ಸಾಳ್ವಲಿಗೆ ಲಾಸ್ನಂಗದ ಅದು ಒಂದ್ ಹತ್ತ ನಿಮಿಷ. ಎಲ್ಲಿ.
ಪಕ್ಕದಿ ಆಗ ಈಗ ಮಹಿಸನ ಮದ್ವೇ ಆಯ್ತಲ್ಲ ಅದಕ್ಕೆ ಪಕ್ಕದ ಮುಂದಕ್ಕೆ ಒಂಚೂರು ಅದ.
ಅದ ಫುಲ್ ಬರ್ ಗ್ಲಾಸ್ಗೆ ಒಂದ್ ಲಕ್ಷ ರೂಪಾಯಿ ಆಐ್ತದೆ ಹ.
ಅದಕ ತಗೋ ನೋಡು ಈ ಚೌಟ್ರಿಲೇ ಮಾಡಂದ ಆತ. ಚೌಟ್ರಿ ಬ್ಯಾಡಕನೋ ಚೆಂದಿಲ್ಲಾಂದೆ ನಾನು ಪಕ್ಕದಲ್ಲೇ ಬಾರ ಅದ.
ಹು ಹು ಶ್ರೀಕಂಠೇಶ್ವರ ಅದಕ್ಕೆ ಎಷ್ಟು ಕೊಟ್ಟದು.
ಯಾಕಮ್ಮಿ ಅದು.
ಏ ದೊಡ್ಡ ಚೌಟ್ರಿ ಅಲ್ವದು ಆಲಂಬುರ್ದು.
ಹಾ ಅದ ಅದು ಎಪ್ಪ ಎಂಬತ್ತಂತ.
ತಂತ ಎಂಬತ್ತಾ.
ಹು ಹೊರಗ ಬಿುಡ್ಸಿ ಒಂದ ಎಪ್ಪತ್ತೈದ ಮಾಡ್ತಾರ ದಾಂಡಉರೋರು.
ಕೌಸಲ್ಯ ಕಾಂಪ್ಲೆಕ್ಸ್ಗೆ ಎಪ್ಪತ್ತೈದು ಕೊಟ್ಟಿದರಂತೆ ನಮ್ಮ ಮದುವೆ ಆಯ್ತಲ್ಲ ಅದು. ಆ ಅದ. ಅದು ರೂಮ್ಗಳು ಚೆನ್ನಾಗಿರ್ಲಿಲ್ಲಾ ಅಲ್ಲಿ ಅದಕ್ಕೆ ಎಪ್ಪತ್ತೈದು ಇಸ್ಕೊಂಡ್ರ ಅಂತೆ.
ಇದು ರೂಮ್ ಗಳು ಎರಡು ಚೆನ್ನಾಗಿರ್ಲಿಲ್ಲ ಹು ಒಂದ್. ತರಾ ಐತ ರೂಮ್ಗಳು ಚೆನ್ನಾಗಿಲ್ಲಾ.
ಅದೇ ಫೋಟೋ ಹಾಕಿಂದ್ನಲ್ಲಾ ಮಹೇಶ ಅಣ್ಣಾ ನಾನು ನೋಡ್ತಿದಿ ಇನ್ಸ್ಟಾಗ್ರಾಮ್ಗೆ ಹಕ್ತಾರಲ್ಲಾ ಅದ್ರಲ್ಲಿ. ಮತ್ತೆ ಏನು ಡೆಕೋರೇಷನು ಅಷ್ಟು ಡಿಸೈನ್ ಆಗಿರ್ತಾ ಮೂಹರ್ತಲ್ಲಿ. ಹ ಇದ ಇರ್ತಲ್ಲ ಏನಾದ್ರೂ ಏನು ಇರ್ಲಿಲ್ಲಾ ಅಲ್ಲಿ. ರಿಸೆಪ್ಷನ್ ನಲ್. ರಿಸೆಪ್ಷನ್ ಮಾಡ್ತಾರಲ್ಲ ಅಲೊಂಚೂರು ಹೂ ಡೆಕೋರೇಷನ್ ಮಾಡ್ಸಿದ್ರು ಅಷ್ಟೇ ಹ ಮುಂದ. ಹಾ
ಇನ್ನೇಏನು ಕ ಆಮಕ ಧ್ರುವ ನಾರಾಯಣ ಪೇರಬ ಇನ್ನ.
ಹೂ ಅದಕ್ಕೆ ಅಷ್ಟು ಚಿಕ್ಕದು ಮಾಡ್ಯಾರ ಹ.
ಅವರ ಎಲ್ಲ ಅನಕ ಮುಂದ್ ಮುಂದಾಗಿರೋವ್ರು ಎಮ್ ಎಲ್ ಎ ಗಳ ಯಾ ಇವರು ಶಾಸಕರು ಹಾಸ್ಪಿಟ್ಲ್ ಅನಲ್ಲವಾ ಎಲ್ಲ ಪರಚೆ ಅಲ್ವಾ.
ಹೂ.
ಎಲ್ಲ ಸುಮಾರು ಅವರೇ ಬಂದರು. ಅವರಗ್ ದುಡ್ಡು ಹೋಗದ ಬಿುಡು ಇವರಗ್ ಅಷ್ಟೇ ಇಲ್ಲ.
ಹೂ ಹುಡ್ಗಿ ಕಡೆಗ ಹೋಗದ. ಹು ಹುಡುಗಿ ಕಡೆಗ ಹೋಗ ಅವರ ಜನ ಜಾಸ್ತಿ ಹೂ.
ಹೇಗೋ ಒಟ್ಟನಲ್ಲಿ ಆಗ ಒಂದಚೂರು ಚೆನ್ನಾಗಿರ ಈಗ ಒಂದಚೂರು ದಪ್ ದಪ್ಪಕ್ ಆಗಿಹೋಗ್ಯಾರ ಯಾರ್ ಮಹೇಶಣ್ಣ ಹೆಂಡತಿನೆ.
ಹೌದಾ ಅವರೇನ್ ದಪ್ಪ ಇಲಕ್ಕನೆವ.
ಹ ಸೀರೆ ಉಟ್ಕೊಂಡು ಹಂಗ್ ಅನಿಸಿದರು. ಮ ಮತ್ತ ಹೂ ಕುಳ್ಳಿ ಮತ್ತೆ.
ಅಕ್ಕ ನಿಮನ ಏನ್ ಅನ್ಬೇಕು ನಾನು ನಿಮ್ಮನಾ ಮೋಹನ ಅವರ ತಾಯಿ ಅಂಕೋದಿವಿ ಅಂದ.
ಹೂ.
ಇಲ್ಲಿಗ ಬಂದಿದಾಗ ಅಲ್ಲವ ಪ್ರಿಂಟ್ ಕೊಡಕ ನಮ್ಮ ಅತ್ತೆ ಇವ ಅಂತ ತೋರ್ಸ್ತಿದ್ನವ. ಅದಕ್ಕ ಮೋಹನ ದಂಡೇ ಇದ್ನಲ್ಲಾ ಇವ್ರ ಮನ್ಗೆ ಹೋಗಿರೋದು ಇವರ ತಾಯಿ ಅನ್ಕೋಬಿಟ್ಲ ಅಂತ. ಆ ಕಣ್ಣಕಿತ ನಿಕ್ಕಿತವರ ತಾಯಿ ಇವ್ರು ಅನ್ನಗಂಟ ಹಂಗೆ ನೀವ್ ಏನ್ ಆಬೇಕು ನಂಗ ಗೊ ತ್ತಿಲ್ಲ ಏನ್ ಅನ್ಬೇಕು ನಾನ್. ನಾನೇ ಮಗಳಗ್ಬೇಕು ನೀನು ಇನ್ನೇನ ಅಂದೆ ಚಿಕ್ಕಿ ಆಬೇಕು ಚಿಕ್ಕ ಮಾಡಿ. ಆಗ ನಾನು ನಿಮ್ಮ ಮಗಳೇ ಅನಕೊಳಿ ನಿಮ್ಮ ಮೂರ್ ಜನ ಇದ್ರ
ನಾಲ್ಕು ಜನ ಆದನೂ ಅಂದಕೊಳ್ಳೇನು ಹೂ ಮೂರ್ ಜನ. ನೆ ತಡೆ ಕಾಯತಿಲ್ಲ. ನಾಲ್ಕ ಜನಾನ ತಡ್ಕಳಕ್ ಹೂ ಹೂ ಹೂ.
ಹೋದ ಅವ್ರನ್ನ ಬ್ಲಡ್ ಟೆಸ್ಟ್ ಮಾಡಸ ಆವ.
ಆವ.
ಇಕ್ಕಿಗಿಕ್ಕಿ ಅಂತಿರ್ನಿಲ್ಲಮ್ಮ ಬನ್ನಿ ಹೋಗಿ ಅಂತಿದ್ನ.
ಈಗ ಮರುವಾದ್ಮೇರ ಚಿಕ್ಕಮ್ಮನ್ನ ನ
ಚಿಕ್ಕಮ್ಮ ಅಂತನ್ ಅಕ್ಕ ಅಂದಿಯಾ ಅಂತೀನಿ ನಾ ಬೆೇರೆ ಹೊಗೋನಾ ರಿ. ಚಿಕಪ್ಪ ಎಲ್ಲ ಬಂದಾನ ಚಿಕಪ್ಪ ಹೋಯ್ತು ಊರ್ ಹೋಗೋನಾ ಇರಿ ನಾಳಕಾನ ಇಲ್ಲ ಹೋಗ್ಬೇಕು ಅನೀ.
ಅವರ ಊರಗೇ ಹೋಗಿದ್ರೆ. ಅವರ ಊರಗೆ ಹೋಗಿದ್ರ ಅಂದೆ.
ಅವರ ಊರಗ ಹೋಗಿದ್ದಿ.
ಹು ಯಾವದ ಅವರ ಊರು.
ಹಾಲು ಹೂ ಕಾರ ಅಲ್ಲ.
ಕಾರ ಅಲ್ಲಿ ಅರ್ಧ ಗಂಟೇ ಟೈಮ್ ತಕ್ಕಬಂದ ಎತಿನ್ನ ಹ.
ಹ ಬೈಕ್ ಅಲ್ಲಿ ಕಾರಲ್ಲೆಲ್ಲ ಒಂದು ಅರ್ಧ ಗಂಟೆ ಟೇಮ್ ಮುಕ್ಕಾಲ್ ಗಂಟೆ ಟೇಮ್ ಅಷ್ಟೆ.
ಹೂ ಅದೇ ಹೊಸಕೋಟೆಯಿಂದ ನಂಜುಗುಡ ಹೋಗಷ್ಟ ಆಯ್ತದೆ.
ಹೂ ಬಸ್ ಆದರ ದೂರ ಬಸ್ಸಗಳಲ್ಲಿ.
ಹೂ.
ಹೂ ಆ ಇದ.
ಹ ಬಂದಬಿಡ್ಬುದು ಈ ಕನ್ತಾರ ಹ್ಮ ಹ್ಮ್
ಹ್ಮ್, ರಾತ್ರಿ ಹತ್ರ ಮುಗಿಸ್ಕಂಡಗಿಸ್ಕೊಂಡು ಅದ ಯಾವ ದೇವಸ್ಥಾನೆ ಸುತ್ತಿ ಸುತ್ತಿ ಸಾಕಾಯ್ತು ನನ್ಗ. ಅದಾ ಸರಿಯಾಗಿದ ಇರೋಗೋತ್ತಾಗ ಅಲ್ಲಿಯ ಅದ ನಾನು
ಹ್ಮ್, ಹ್ಮ್ ಫೋಟೋ ಶೂಟ್ ಮಾಡ್ಸಕ್ ಹೋಗಿ ನಾಲ್ಕ್ ಸಾವಿರ ಫೋಟೋ ತಕ್ಸರ ಗೊತ್ತಾ ಅಾಳ ನಗಾಡ್ತಳ ಸುಮ್ನಾ ಯಾವ್ ಫೋಟೋ ಶೂಟ್ ಮಾಡ್ಸಿದಾರ ನಾಲ್ಕ್ ಸಾವಿರ ಫೋಟೋ ತಕೊಂಡ್ ವೀಡಿಯೋ ತಕೊಂಡ್ ಬಂದಾರಲ್ಲಾ ಇವ್ರು. ಅಂತ ಅದನ್ನ ಎಡಿಟ್ ಮಾಡಿ ಆಯ್ಕೆ ಮಾಡೋಷ್ಟಲ್ಲಿ ಮುಗ್ದೋಯ್ತು ಅದು.
ಅವ್ರು ಫೋಟೋ ಸೂಟು ಅಂದ್ರು ಸರಿ
ಹ್ಮ ಹ್ಮ್